ಹಲೋ
ಹಾ ಹಲೋ ಆರಾಮ
ಹಾ ಆರಾಮ್ ನೀ ಆರಾಮ
ಹಾ ಆರಾಮ್ ನೀವು
ಏನ್ ಮಾಡ ಕುತ್ತೀಪಾ
ಎನಿಲ್ಲ ಪ
ಹಾ
ಕುಂತಿದ್ದೆ ಈಗ ಊಟ ಮಾಡಿ ಕಾಲ
ಹೌದಾ ಮತ್ತೆ ನಡದ್ ಊರ್ ಕಡೆ ಎಲ್ಲ
ಹಾ ಊರ್ ಕಡೆ ಯಲ್ಲರ್ ನೀವು
ಹಾ ನಾವ್ನ್ ಆರಾಮವಿಪಾ ವಯಸಕ್ ಬರೋಬರಿ ಕೇಳವಲ್ದ ವಲ್ಲೋ
ಹಾ ಈಗ್ ಕೇಳ್ತದ ಮತ್ತೇ ನಾ ಹುಡುಗರು ಟ್ರಿಪ್ಗೆ ಹೋಮ್ಮನ ಗೊತ್ತ ಪ್ಲಾನ್ ನಡ್ದ ಅದಕ್ಕೆ ನಿನಗ್ ಹಚ್ಚಿದ್ದೇನಾ ಸುಮ್ಮ ಏನ್ ಮಾಡಕೊತ್ತಾನ ಅಂತ
ಎಲ್ಲಿ ಯಾರ್ಯಾರು ಡಿಸೈಡ್ ಮಾಡ್ರಿ
ಡಿಸೈಡ್ ನಮ್ ಹುಡಗುರು ಆವಲ್ಲ ಎಲ್. ಎಸ್ ವೆಟನರಿ ಹುಡುಗರು
ಹ್ಮ್ ಹ್ಮ್ ಹ್ಮ್ ಹ್ಮ್
ಎಲ್ಲಾರು ಟೂರ್ ಹೋಗ ಮನ್ ಕೂತಾರ ಅದಕ್ಕೆ ನಾನು ಇನ್ನ ಹೋಗಂದ ನಾನ ಕನ್ಫರ್ಮ್ ಮ್ ಹೇಳಿಲ್ಲ ನಾನ ಬರ್ತೀನಿ ಅಂತ ಹೇಳಿಲ್ಲ ನಾನ ಕೇಳ್ತೀನ ನೋಡಮು ಕೇಳ್ಕ್ ಇಷ್ಟನ್ ಫೋನ್ ಹಸ್ತನ ಅಂತ ಅಂದ ನಿನ್ಗ ಹಚ್ಚಿದೆ ಫೋನ್
ಹಾ
ಅದಿಕ್ಕೆ ಹೋಗಮ್ಮ ಹೆಂಗ
ಏ ಹೋಗಮ್ರಿ ಅದ್ರಗ್ ಫ್ರೆಂಡ್ ಜೊತೆ ಹೋಗಿದ್ದರ ಮೆಮೊರಿ
ಹ್ಮ್ ಅದಿಕ್ಕೆ ಕೇಳಿ ಇವತ್ತ ಅಂತಂದ ಪ್ಲೇಸುಗಳು ಆಲ್ ಕರ್ನಾಟಕ ಅಂತಾರ
ಹ್ಮ್
ಆಲ್ ಕರ್ನಾಟಕ ಏಳ್ ಸಾವಿರ ರೂಪಾಯಿ ಅಂತಾರ ಹಾ ಒಬ್ರಿಗೆ
ಹಾ ಗುಣನೇ ಇಲ್ಲ
ಚಲೋನೆಂದೇ
ಹ್ಮ್
ಎಷ್ಟು ಒಂದ್ ಎಷ್ಟ ಅಂದ್ರ ಒಂದ್ ಐವತ್ ಮಂದಿ ಆಗ್ತಿವಿ ಅದು ಹಾ ಐವತ್ತು ಮಂದಿ
ಮತ್ತ ಅಂದ್ರೆ ಬಸ್ಸ ಹೇಳ್ಬೇಕತು
ಹ್ಮ್ ಗೌರ್ಮೆಂಟ್ ಗೌರ್ಮೆಂಟ್ ಬಸ್ ಮುಗ್ ಸಮಾನ ಆಗತಾರ
ಹ್ಮ್ ಹ್ಮ್ ಹ್ಮ್
ಐವತ್ ಮಂದಿಗೆ ಅಂದ್ರೆ ಆಯ್ತ ಎಷ್ಟತದು ಏಳ್ ಐದ ಏಳ್ ನಾಲ್ಕು ಇಪ್ಪತ್ತನಾಕ ಐವತ್ತು ಸಾವಿರ ಆಗ್ತದ ಹ್ಮ್ ಹ್ಮ್ ಆಗ್ತದ ಅನ್ಸದ ನೋಡಮ ಹೆಂಗ ಹೋಗಮ್ಮ
ಏ ಹೋಗಮೋ ಅದರಾಗ ಏನ ಅದ ಎಲ್ಲ ಬ ಎಲ್ಲರೂ ನಾ ಎಲ್ಲರೂ ನಾ ಖಾಲಿ ಬಾಯ್ಸ್ ಅಷ್ಟೇ
ಹ ಇಲ್ಲ ಎಲ್ರು ಹೋಗಮ್ಮ ಎಲ್ಲಾರೂ ಬರ್ತಾರಂತ
ಎಲ್ರೂ ಬರ್ತರಂತ ಮತ್ತೆ ಯಾವ್ಯಾವ ಪ್ಲೇಸ ಡಿಸೈಡ
ಹಿಂಗ ಹೆಂಗ ಗೊತ್ತ ಒಂದ ಮೆಮೊರಿ ಇರ್ತದ ಎಲ್ಲರ ಜೊತೆ ಹೋದ ಮತ್ತೆ ಒಬ್ರು ಮಿಸ್ ಆದಿವಿ ಒಂತಂದ್ರನ ಪೂರಾ ಇದಾದಂಗತ್ತ ಮತ್ತ ಹೋತಿವನ ಲೈಫದಾಗ ಒಂದ ಸಲ ಹೋತ್ತಿವಿ ಮತ್ತ ಫ್ರೇಂಡ್ಸ
ಹಾ ಮತ್ತೆ ಬೇಗ ಬೇಗ
ಮತ್ತ ಮುಂದ್ ನೋಡ್ ಪ್ಪಾ ಯಾರ ಯಾರ ಎಲ್ಲೆಲ್ಲ ಸಿಗ್ತಾರೆ ಏನ ಮುಂದೆ ಹೋಗೋದಾಗಲ್ಲ ಸಪ್ರೇಟ್ ಫ್ಯಾಮಿಲಿ ಮದ್ವಿ ಅಂತ ಮತ್ ಸಪ್ರೇಟ್ ಸಪ್ರೇಟ್ ಫ್ಯಾಮಿಲಿ ಪ್ರಾಬ್ಲಮ್ಸು ಎಲ್ಲಾ ಎಲ್ಲಾ ಇರ್ತಾವ ಬೀಜಿ ಇರ್ತಾರ
ಹ್ಮ್
ಅದಿಕ್ಕೆ ಈಗೆ ಹೋಗಮ್ಮ ಅಂದ್ರ ಅದಿನ ಮ್ಯಾಪಕ್ ಪ್ಲೇಸ್ಗಳು ನಾವ್ ಸ್ವಲ್ ಡಿಸೈಡ್ ಮಾಡ್ ಡಿಸೈಡ್ ಮಾಡಿ ಹೇಳ್ತೀನಿ ಅಂತೇಳಿನಿ ಅವು ಪ್ಲೇಸಗಳು ಹೋಗಿಬರಲ್ಲಿ
ಫಸ್ಟ್ ಡಿಸೈನಿಂದ ಸಾರ್ಟ್ ಮಾಡಮ್ಮೆನಂತಿನಿ
ಬೀದರಲಿಂದ ಹೋಗಮ್ರೆ ಪಸ್ಟ್
ಕರ್ನಾಟಕ ಒಂದ್ ರೂಟ್ ಸಿಗ್ತ ಅಂತನಿ ಒಂದ್ ರೂಟ್ ಸಿಗ್ತು
ಫಸ್ಟ್ ಬಿದಾರದಾಗ ಏನೇನ್ ನೋಡ್ಬೋದು
ಇದು ಅದಲ್ಲ ಜರಾ ಗುರುನಾನಾಕ ಜರಾ ಅದ
ಹಾ ಅದೊಂದ ಅದ
ಹ ಮತ್ತೆ ಹಾ ಬೀದರ್ ಕೋಟೆ ಅದ ಹ ಆಯ್ತಷ್ಟೇವಲ್ಪ
ಅದು ಹೆಂಗ ಗೊತ್ತಾ ಜಾಸ್ತಿ ನಮ್ಗೆ ಟೈಮ್ ಇಡ್ತ ಹೆಂಗ ಗೊತ್ತಾ ಇಲ್ಲಿಂದು ನೈಟ್ ಬಿಟ್ಟ ಬಿಡ್ತೀವಂದ್ರ ಆಯ್ತು ನೈಟ್ ಡೇದಾಗ ಒಂದು ಬೆಳಿಗ್ಗೆ ಒಂದ್ ಹತ್ತು ಗಂಟೆ ಇದವಿ ಅಂದ್ರೆ ಎಲ್ಲಾ ಫ್ರೆಶ್ ಅಪ್ ಆಗಿ ಅಲೋ
ಹಾ ಅಲೋ ಅಲೋ
ಪ್ರಶ್ಯಪ್ ಆಗ ಒಂದ ಪ್ರಶ್ಯಪ್ ಆದವಿ ಅಂದ್ರ ಅಲ್ಲಿ ಏನಿಲ್ಲ ಮೇನ್ ಮೇನ ಪ್ಲೇಸಿದಲಿ ಒಂದ ಎರ ಎರಡ್ ಪ್ಲೇಸ ನೋಡಕೆಂದ್ರ ಸಾಕ ಅಷ್ಟೇ ಮತ್ತ ಬೇರೆ ಕಡೆ ಯಾಕಂದ್ರೆ ಯಾಕಂದ್ರೆ ಆ ಕಡೆ ಘಾಟ್ಗಳೋದಾಗ ಆಕಡೆ ಬಾಳ್ ಪ್ಲೇಸ್ ಟೈಮ್ ಸ್ಪೆಂಡ್ ಮಾಡದ ಇರ್ತದ ಬೀಚ್ದಾಗ ಆ ಕಡಿ
ಹಾ
ಆ ಕಡೆ ಇವೇನ್ ಬೀದರವು ಏನಿಲ್ಲ ಸ್ವಲ್ಪ ಸ್ವಲ್ಪ ಒಂದ ಎರಡ್ ಎರಡು ಪ್ಲೇಸ್ ಜಲ್ದಿ ಜಲ್ದಿ ನೋಡ್ಕೊಂಡು ಹೋದ್ರ ನಡಿತದ
ಹ್ಮ್ ಹಿಂಗಿ ಬಿ ಮಾಡ್ಬೋದಲ್ಲಾ ನಾವ್ ಮೊದ್ಲು ಆ ಕಡೆ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಆಮೇಲೆ ಇವ ನಮ್ಮ್ ಕಡೆನು ಆಮೇಲೆ ನಮ್ಮ್ ಕಡೆ ಮುಗಸಕೂಂಡರ ನಡಿತ
ಹೌದ್ ನಮ್ ಕಡಿಗೆನ ನಾರ್ಮಲ್ ತಿರ್ಗಾಡ್ತ್ ಬಿಡ್ ನಮ್ ಕಡೆ ನೋಡ್ಕೊಂಡಂದ್ರ ನಡತದ ಅಂದ್ರ ಫಸ್ಟ್ ಆ ಕಡೆ ಮ್ಯಾಲ ನಿಂದ ಅಂದ್ರ ಎಲ್ಲಿಂದ ಬರಾಮ
ಅಕಡಿ ಕೆಳಗಂದ್ರ ಬ ಫಸ್ಟ್ ಹಿಂಗೆ ಹೋಗಮ್ಮ ಹೋಗ್ಮ್ ಬಾಗಿಲ್ ಕೂಟ್ಟಿ ಹಿಡ್ಕೊಂಡ ಹೋಗಮ್ಮ
ಬಾಗಲ್ ಕೂಟ್ಟ ಹಿಡಕೂಂದ ಒಮ್ಮ ಹ್ಮ್ ಮೇನ್ ಪ್ಲೇಸ್ಗಳು ಯಾವ ಗೊತ್ತಾನ ನಾ ಹೇಳಿದ ಪ್ರಕಾರ ಹೂನ್ನಾವರ ಒಂದು ಮಡಿಕೇರಿ ಶಿವಮೊಗ್ಗ ಹಾಸನ
ಹ್ಮ್
ಹಾವೇರಿ
ಹ್ಮ
ಇವೆರಡು ಕೊಡಗು ಹ್ಮ ದಕ್ಷಿಣ ಕನ್ನಡ
ಹಾ
ಆಗುಂಬೆ ಈ ಸೈಡ್ ನೋಡೋಕು ಮಸ್ತ್ ಪ್ಲೇಸ್
ಹ್ಮ್ ಹ್ಮ್ ಹ್ಮ
ಒಂದ್ಸಲ ನಾ ಮೊದ್ಲ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಆ ಪ್ಲೇಸ್ಗೆ ಹೋಗಮ್ರಿ ಒನ್ ಅವರ್ಕ್ ಹೋಗಮ್ರಿ
ಹಾ
ಏ ಮಗ ಅ ನಾವ್ ಒನ್ ಅವರ್ ಆ ಪ್ಲೇಸ್ ಮಸ್ತ್ ಹೆಂಗುತ್ತ ಬೋಟ್ ರೈಡಿಂಗ್ ಅ ಮಸ್ತ್ ಅಲ್ಟಿಮೆಟೋ ಜೀವನ್ದ ಇನ್ನ್ಸ್ ಕಣಲ್ ಕಣ ಮ ನಿನ್ ಮತ್ತೆ ನೀ ನೀವ ಹದಿ ಅಂದ್ರೆ ಮತ್ತೆ
ಹ ಶಿವ ಶಿವ ಇಜತ್ ಪ್ಲೆಸ್ ಯದದು
ಅದು ಮುರುಡೇಶ್ವರ ಅದು
ಹ್ಮ ಹಾ ಅದು ಒಂದು ಪ್ಲೇಸ್
ಹ್ಮ್ ಹೋಗಬಕ್ ಆ ಪ್ಲೇಸ್ ಗಳಗ್ ಬಿಡ್ಬೇಡ ಮಿಸ್ ಮಾಡ್ಬೇಡ ಆ ಸೈಡ್್ದು ಮಿಸ್ ಮಾಡ್ಬಾರಡ್ದೇವು ಮಸ್ತ ಪ್ಲೇಸ್ ಹೊತ ಹ ಅವ ಅ ಕಡಿ ಕಾಫಿ ತೋಟಾ ಅಲ್ಲಿ ಚಾರ್ಮುಡಿ ಗಡ್ದಾಗ ವಾದ್ಯಂತ್ ನೀ ಸೈಕ್ ಅಲ್ಟಿಮೇಟ್ ಮುಂಜಲಿಿ ಬೆಳಿಗ್ಗೆ ನೋಡೋಗ ನೀ ಮಸ್ತ್
ಹ್ಮ್ ಹ್ಮ್ ಹ್ಮ ಅಂದ್ರ ಫೋಟೋ ಫೋಟೋ ಶೂಟಗದು್ರೂ ಬಾರಿ ಅದ ಪ್ಲೇಸ್ ಅ
ಯ್ ಫೋಟೋ ಶೂಟಿ ಅಂದ್ರ ಹೇಳಿ ಮಾಡ್ಸಿದ ಅದ್ರಕದ್ರ ನಮ್ ಐಫೋನ್ ಸೆವೆಂಟೀನ್ಗಂತ್ರ ಮಸ್ತ್ ಬರ್ತಾವ ಫೋಟೋ ಏನಿಲ್ಲ ಸ್ಟೋರೇಜ್ ತುಮ ಅನಸ್ ನನಗನ್ಸಮ್ಮಟ್ಟಿ ಏ ಮಸ್ತ್ ಓಬ ಎಮಂಟ
ನಡತ ಕಮ್ಮನಿ ಆಗನ್ನ ಈಗ ಮತ್ತೆ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಏ ಕರೆಕ್ಟ್ ಐವತ್ತು ಜನ ಅಂದ್ರೆ ಅವರು ಕರ್ನಾಟಕಂದ್ರೆ ಎ ಅಾಜ ನ ಅಂಕ ಎರಡು ಲಕ್ಷ ಬರ್ಿದ್ದ
ಹ್ಮ್ ಎಲ್ಲ ಲಕ್ಷ ಬೇಕು ಏ ಬಸ್ಸಿಗೆನ್ ಎರಡು ಲಕ್ಷ ಹೋಗಲ್ಲ ಒಂದು ಲಕ್ಷ ಒಂದ ಲಕ್ಷ ಐದು ಸಾವಿರ
ಹ ಅ ಅಂದಾಜು ಹಡ್ಕೋ ಎರಡ್ ಲಕ್ಷ ಎರಡು ದಿನ ಒಂದಡ್ ಲಕ್ಷ ಊಟದ್ದು ಅದು ಅ ಸಿ
ಹಾ ಅಷ್ಟಾದ್ರೆ ಹಾ ನಡತದ ನೋಡ
ಮತ್ತ ಪೆಂಟ್ ಜೊತೆ ಹೋಗಿದ್ದ ಪೆಂಟ್ ಜೊತೆ ಹೋಗಿದ್ದ ಹ
ಏ ಫ್ರೆಂಡ್ಸ್ ಜೊತೆ ಹೋಗಕ್ ಮತ್ತ ಮುಂದ್ ಮುಂದ್ ಟೈಮ್ ಸಿಗಲ್ಂದ್ ಮುಂದ್ ಮತ್ ಮದ್ೆದಿ ಮಕ್ಕಳಾದವುೂ ಅದು ಇದು ಅಂತಂದ್ರೆ ಮುಂದೇನು ಟೈಮ್ ಸಿಗ್ತದ
ಮತ್ತೆ ಹೋಗ್ಬರ್ಬೇಕ ಒಂದ
ಹ್ಮ್
ಒಂದ್ ಮತ್ತ ಅದು ನಾವು ಒಂದ್ಸತಿ ಇಲ್ಲ ಒಂದ್ ಸರ್ತಿ ಒಬ್ಬಂದ ಒಂದು ಮತ್ ಬಾರ್ ಬಾರ್ ಮ
ಅದು ಪೂರ ಲೈಫ್ ಲಾಂಗ್ ಇರ್ತದಲ್ಲ ಮೆಮೊರಿ
ಹಾ ಲೈರ್ತಿ
ಹ್ಮ್ ಎಷ್ಟು ಹುಡುಗರು ಒಂದ್ ಎಷ್ಟೊಂದ್ ಇಪ್ಪತ್ ಮೂರ್ ಇಪ್ಪತ್ ನಾಲ್ಕ ಆಗ್ತಾರಲ್ಲ ಹುಡುಗರು
ಹಾ ಹಡರಿ
ನಮ್ಮದ್ರ ಹುಡುಗಿಯರ ಒಂದ್ ಇಪ್ಪತ್ತೈ್ ಇಪ್ಪತ್ತಾರು ಅಂತಂದ್ರೆ ಟೋಟಲ್ ಒಂದ್ ಐವತ್ತು ಆತಿ ಇತ್ತು ಅದ್ರಮ್ಮತ್ ಸುರೇಶ್ ಅವರ್ ಅವ್ರು ಬರ್ತಿರ್ ಸುರೇಶ್ ಅವರು
ಹ್ಮ್ಮ್.
ಸುರೇಶ್ ಸರ್ ಅವ್ರ ಫ್ಯಾಮಿಲಿ ಜೊತೆ ಬರ್ತಾರಸ ಏನ್ ಮಾಡ್ತಾರೆಲ್ಲ. ಎಂಜಾಯಮೆಂಟ್ ಮಸ್ತ ಆತ್ ಬಸ.
ವಿಶಂಕರ್ ಸರ ಬರ್ತಾರೆ್ಯಾಮ.
ಅಯ ಬರ್ತಾರ ನಾವ್ ಹೇಳ್ದೇವ ಸ್ಟೂಡೆಂಟ್ ಅಂದ್ರ ಬರ್ತಾರ ಅವರು.
ಹ್ಮ.
ಹ್ಮ್ ನಾಗೇಶ. ಲೈಫ್ ದ ಒಂದ್ಸಲ ಎಂಜಾಯ್ ಮಾಡ್ಬೇಕಕ್ ಏನ ಅದ. ಜೀವನಾ ಆರಾಮ್ ಒ್ಥರಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗ ಆತ ಆದ್ಮೇ. ರಿ ಇರ್ತ ಎಲ್ಲ ರೊಕ್ಕ ರೊ. ಕೈ ಕೈಯಿಂದ ಮುಂದ್ ನೋಡ್ಬಾರ್ದಯ್ತು ಒಂದ ಟೈಮ್ ಹೋಗಿರ್ತವ ರೊಕ್ಕಾಯನ್. ಇದು ಊಟದ್ದ ಹೆಂಗ ಮಾಡೇಡಮ್ರೀ.
ಅದೇ ಇರ್ತಾವಲ್ಲ ಅಲ್ಲೆಲ್ಲಿ ದಾಸವ.
ಏ್ ಅಲ್ಲೇ ಅಲ್ಲಲ್ಲಿ ಹ ಅಲ್ಲೆಲ್ಲಿ ದಾಸೋ ಇರ್ತದ್ ಬಿಡು ಮ.
ಹ್ಮ್ ಹಂಗ್ ಎರಡ್ ಮೂರ್ ದಿವ್ಸ ಆಗೋ ಮುಟ್ಟಿಿ ಬೈ್ತರಿ ಹಂಗ.
ಹಾ ಹೆಂಗಿದ್ರು ಚುಡುವ ಚುಡುವ ಅದು ಇದು ಅಂತಂದ್ರೆ ಎಲ್ಲಾ ಒಯ್ಬೋದ್ ಬಿಡು.
ಹ್ಮ.
ಹ್ಮ್ ನಡೀತದ ಅಂದ್ರೂ ಹೊರಗಿಂದ ಒಂದ್ ಮೂರ. ಿನ ಅಷ್ಟೇ ನೈಟ್ ಊಟಕ್ ಅಷ್ಟೇ ಪ್ರಾಬ್ಲಮ್ ಅತ್ ನೋಡ ಡೇದಾಗ್ ಹೆಂಗಿದ್ರು ಗುಡಿಗಳಳದಾಗ ಅದ್ರಾಗ ದಾಸು ಬಿುು. ಹ. ಏನ್ಾಗೇಶ ನಾವ್ ಲಾಸ್ಟ್ ಟೈಮ್ ಎಲ್ಲಿ ಗೊತ್ತಾನ. ಹೋಗಿದ್ದೆ ಒಂದ್ಸಲ. ಇಲ್ಲ ಅಂದ್ರೆ ಗೊ ಆ ಗೊಮ್ಮಟೇಶ್ವರ ಗೊಮ್ಮಟೇಶ್ವರ. ಇಲ್ಲ ಅಲ್ಲ.
ಶ್ರಾವಣ ಬೆಳಗೊಳನ.
ಹಾಸನ್ ಹ ಶ್ರವಣ ಬೆಳಗುಳ ರೈಟ್ ಶ್ರವಣ್ ಬೆಳಗಳದಾಗ ಊಟ ಇತ್ತು. ಅಯ್ಯ ಮೂರ್ ನಾಕು ಐಟಮ್ ಗೊತ್ತಾ ಶ್ಯಾವಿ ಶಾವಿಗೆಿ ರೈಸ್ ಅಂತದು. ಶಾವಿಗೆ ರೈಸು ಪಾಯಸ ವಿತ್ ಮತ್ ಸೀ. ನೆಕ್ಸ್ಟ್ ಇನ್ನೊಂದ್ ಏನಾಯ್ತು ಅನ್ನ ಸಾರ ಮಸ್ತ್ ಆಗಿತ್ ನಾಗೇಶ. ಯಾವ್ ಫೈವ್ ಸ್ಟಾರ್ ೋಟ್ಲ್ ಏನ್ ಮಾಡ್ಬೇಕು ಆ ದಾಸೋ ಮಸ್ತ್ ಕೊಟ್ಟಿದ್ರು ಪಾಪ ಈಗನ್ನನ್. ಸಕತವ್ರಿ ಪಾಪ ಅೌದು ಹ್ದ ದೇವಾಲಯ ಇತ್ತು ಮಸ್ತ್. ಏ ಮಸ್ತ್ ಊಟ ಮಾತ್ರ ಬರಿ ನೆನ್ಸಂಗಿತ್ತ.
ಹಾ ಊಟ ಬ. ಹಾ ಹಲೋ ಹಲೋ.
ಒಂದ್ ಒಂದೊಂದ್ ದಿವ್ಸ. ಚಂದಾಗ ಒಂದೊಂದ್ ತರ ವೆರೈಟಿ ವೆರೈಟಿ ಊಟ ಆ ಸೈಡ್. ಇಲ್ಲಿ ಇಲ್ಲಿ ನಮ್ ಸೈಡ್ ಕೊಟ್ಟಂಗ ಕೊಡಲ್ಲ ಆ ಸೈಡ್ ಎಲ್ಲಾ ಬಾರಿ ಮಸ್ತ್ ಮಸ್ತ್ ಇರ್ದ ಊಟ. ಆ ಡೇದಾಗ ಅದೇ ಎಲ್ಲ ಇದ ಆತದ ನೈಟ್ೇ ಪ್ರಾಬ್ಲಮ್ ಅತ್ ಸ್ವಲ್ಪ.
ಹ ಹಾ ಹಲೋ ಹಲೋ. ಹೇಳುವ ಉಂಟದ.
ಹ ನೈಟೇ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ.
ನೈಟ್ ಟೈಮ ನೈಟ್ ಜ್ರ ಊಟದ ಪ್ರಾಬ್ಲಮ್ ಆಗ್ತ ಅಲ್ಲಿ ಎಲ್ಲಿ ಎಲ್ಲ ನೋಡ್ಬೇಕ.
ನಿನಗ ಯಾವ್ದ ಅನ್ನತಪ ಪ್ಲೇಸ್ ನಿನಗ್ ಯಾವತ್ ಚಲೋ ಅನ್ನಿಸತ ಪ್ಲೇಸ್.
ಹ್ಮ ಇ ಕಡೆ ಇಡೆ ಪಪ್ಪಳ.
ಹ್ಮ್.
ಮ ಕಡೆ ಹೊರನಾಡು ಹ. ಶೃಂಗೇರಿ ತ ಸುುತ್ತ ಮ್ಯ.
ಏ ನಾವವು ಹೋಗಿವಲ್ಲಾ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿವಿ ಹೊರನಾಡು ಅನ್ನಪೂರ್ಣೇಶ್ವರಿ ಹೋಗಿವಿ.
ಮ ಧರ್ಮಸ್ಥಳ ಹ ಧರ್ಮ ಧರ್ಮಸ್ಥ ಹಾ
ಏ ಹ ಮಸ್ತ್ ಧರ್ಮಸ್ಥಳ ಅವಕಲ್ಲ ಹೋಗುವಡ ಮ ಮಾಡಕ್ ಬರಲ್ಲ ಸರಿತು ಮತ್ ಅವೆಲ್ಲ ನಾ ಬರ್ತಾನ ಅಂತ ಹೇಳ್ತೀನ ಅವ್ರಿಗೆ
ಹಾ ಡಿಸೈಡ್ ಮಾಡ್ರಿ ಎಲ್ಲ ಹೋಗ ಹೆಸರಿ ಕೊಟ್ಬಿಡು
ಹಾ ಡಿಸೈಡ್ ಮಾಡ್ತನ ಅ ತಿಳ್ತನಿ ನಾಗೇಶ್ ಹೋಗಕ ಅಂದ ಅಂತ ತಿಳ್ತೀ ತೋಗೋರಿ ಮತ್ ನ್ ಕಾಲ್ ಮಾಡ್ತನಾ ಹ್ಮ್
ಹಾ ಎಡುು